ಏನಿಲ್ಲಣ್ಣ ಸುಮ್ಮ್ನೆ ಸ್ವಲ್ಪ ಈಗ ಜಾಸ್ತಿ. ಇತ್ತು ತಿಂಡಿ ಆಯ್ತು ತಿಂಡಿ ಮಾಡ್ಕೊಂಡು ಒಂದ ಸ್ವಲ್ಪ ಇಲ್ಲೇ ಹೊರಗೆ ತೇಲಾಡತಿದ್ದೆ
ಹಾ ತಿರ್ಗಾಡ್ತಿದ್ರಾ
ಹನ್ ನಿಮ್ದ ಆಯ್ತಾ ಊಟ
ಹಾ ನಮ್ದು ಆಯ್ತು ತಿಂಡಿ
ಏನ್ ಮಾಡಿದ್ರು ಎಲ್ಲಿರ್ತೀರಾ ನೀವು
ನಾವು ಇಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ ಗೊತ್ತ ಗುಲ್ಬರ್ಗ ಡಿಸ್ಟ್ರಿಕ್ ಗೊತ್ತೈತಾ
ಹಾ ಗೊತ್ತು ಬ್ರೋ ಅಲ್ಲಿ ನಮ್ಮ ಅಜ್ಜಿ ಇರುತ್ತೆ
ಹಾ ಅಲ್ಲೇ ಇರೋದು ನಾವು ಈಗ ಪ್ರೆಸೆಂಟ್ ಹೊಲ ಮನಿ ಮಾಡ್ತ ಇದಿನಿ ಬ್ರೋ ಈಗ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತಿದೆ ನಾವೊಂದು ಹದಿನೆಂಟು ಎಕರೆ ಹೊಲ ಹಾಕಿದಿನಿ ಬ್ರೋ ಹಾ ಹದಿನೆಂಟು ಎಕ್ರೆ ಹೊಲ ಹಾಕೊಂಡಿವಿ ಆದ್ರೆ ಒಂದ್ ಮಳೆ ಬರ್ತಿಲ್ಲ ಬ್ರೋ ಎಷ್ಟು ದಿನ ಆಯ್ತು ಗೊತ್ತಾ ಬೀಜ ಹಾಕಿದೀವಿ ಬೀಜ ಹಾಕಿದೀವಿ ಆದ್ರೂ ಕೂಡ
ಹೌದಾ ಹದ ಹದಿನೆಂಟ ಇಷ್ಟೂ ಎಕರೆ ಹೊಲ ಹಾಕೊಂಡಿದ್ದಾರ ನೀವು
ಹಾ ಹದಿನೆಂಟು ಎಕ್ರೆ ಹೊಲ ಹಾಕ್ ಹಾಕೊಂಡಿದ್ವಿ ಅಂದ್ರೆ ಈಗ ಕಷ್ಟದಲ್ಲಿ ಹಾಕೊಂಡಿದಿವಿ ಬ್ರೋ ಈಗ ಈಗ ಮಳೆ ಬರ್ತಾ ಇಲ್ಲ ಚೆನ್ನಾಗಿ ಬೆಳೆಗ್ ನೀರ್ ಇಲ್ಲ ಈಗೆಲ್ಲಾ ಲಾಸ್ ಆಗುತ್ತೆ ಅನ್ಸಗತ್ತೆ ಇರ್ಲಿ ಬ್ರೋ
ಹೌದ ಬ್ರೋ ಎಷ್ಟು ಏನು ಬೀಜ ಏನ್ ಹುರಿದ್ರಾ
ಈಗ ನಾವು ಒಂದು ಮಿನಿಮಮ್ ಮಿನಿಮಮ್ ಹದ್ನೇಳು ಎಕರೆ ಅತ್ತಿ ಹಾಕಿದ್ದೇವಿ ಅತ್ತಿ ಹ ಅತ್ತಿ ಹಾಕಿದ್ದೇವೆ ಹಾ ಹದಿನೇಳು ಹತ್ ಎಕರೆ ಹತ್ತಿ ಹಾಕಿದ್ದೇವೆ ಒಂದು ಎರಡು ಎಕ್ರ ಅದು ಮೆಣಸಿನಕಾಯಿ ಬಿಟ್ಟಿದ್ದೇವೆ
ಓ ಮೆಣಸಿನಕಾಯಿ ಯಲ್ಲಿ ಲಕ್ಷನ್ ಗಟ್ಲೆ ತೆಗಿತೀರಂದಂಗಯ್ತು ಈ ಸಾರಿ
ಅ ಐತೆ ಏನ್ ಲಕ್ಷನ್ ಗಟ್ಟ್ಲೇ ಎನ್ ಇರಲ್ಲ ಒಂದು ಎರಡ್ ಲಕ್ಷ ಲಾಭ ಆದ್ರೂ ಆಗ್ಬೋದು ಈಗ ಪ್ರೆಸೆಂಟ್ ಹೆಂಗೈತಿ ಗೊತ್ತಾ.... ಅಲ್ಲ ಅದು ಮೆಣಸನ್ಕಾಯಿ ರೇಟ್ ಹೆಂಗೈತೆ ಗೊತ್ತಾ ಈಗ ಇಲ್ಲಿ ಇಲ್ಲಿ ಕಲಬುರಗಿ ಡಿಸ್ಟ್ರಿಕ್ ಅಲ್ಲಿ ಜಾಸ್ತಿ ಎಷ್ಟು ಜನ ಮೆಣಸಿನ ಕಾಯಿಕಿ ಹಾಕಿದಂದು ರೇಟ್ ಎಲ್ಲ ಡೌನ್ ಆಗಿಬಿಡುತ್ತೆ ಒಂದ್ ಗಾ ಡೌನ್ ಆಗಿಬೇಡುತ್ ಎಷ್ಟಂದ್ರೆ
ಇ ಅನ್ ಇಂಡೆಜಿಬಲ್
ಒಂಬತ್ತು ಸಾವಿರಕ್ ಕುಂಟಲ್ ಆಗುತ್ತೆ ಒಂಬತ್ ಸಾವಿರ ಕುಂಟೆಲ್ ಅದೇ ಏನಾದ್ರೂ ಅಕಸ್ಮಾತ್ ಹ ಒಂಬತ್ ಸಾವಿರ ಕುಂಟ ಅದೇ ಬೇಕಾದ್ರೆ ಅಕಸ್ಮಾತ್ತು ಮಾರ್ಕೆ ಇದು ಯಾರು, ಜಾಸ್ತಿ ಆಕ್ಲಿಲ್ಲ ಅಂದ್ರ ಜಾಸ್ತಿ ಶಾ ಅಷ್ಟೇ ಇತ್ತು ಮಾಲ್ ಅಂದ್ರೆ ಈ ವರ್ಷ ಗೊತ್ತಾ ಹಿಂದಿ ಹಿಂದಿನ ವರ್ಷ ಹೆಂಗ್ ಗೊತ್ತಾ ನಾವು ಹಾಕಿದ್ದಿಲ್ಲ ಯಾರು ಹಾ ಹಾಕಿ ದಲ್ಲ ಜಾಸ್ತಿ ಜನ ಓದ್ ಹಚ್ಚ ವರ್ಷ ಒಂದು ವೇಸ್ಟ್ ಆಗಿತ್ತು ಅಂದ್ರೆ ಈಗ ಹಾಕಿದಿಲ್ಲ ಯಾರು ಯಾರು ಹಾಕಿದ್ದಿಲ್ಲಾ ಏನಾಗ್ಯದ ಗೊತ್ತಾ ಇಪ್ಪತ್ತ ಐದು ಸಾವಿರ ಅಕ್ಕ ಒಂದು ಕ್ವಿಂಟೆಲ್ ಮರ ಇದೆ ಗೊತ್ತಾ
ಇಪ್ಪತ್ತೈದು ಸಾವಿರ ಒಂದ್ ಕುಟ ಇತ್ತಲ್ವಾ
ಆ ಇದು ಪ್ರೆಸೆಂಟ್ ಈ ಹಿಂದಿನ ವರ್ಷ ಚಾ ಆಗಿದ್ದು ನನ್ನ ಎದ್ರ ನನ್ ಕಣ್ಣಾಲ್
ಹೌದಾ ನೀವ ಹಾಕಿದ್ರಾ
ನಾವು ಹಾಕಿದ್ದಿಲ್ಲ ಅದೇ ಗೊತ್ತಾಯ್ತಾ ನಾವು ನಾವ ಏನ್ ಹಾಕಿಲ್ಲ ಆ ವರ್ಷ ಎಲ್ಲಾರು ಜಾಸ್ತಿ ಜಾಸ್ತಿ ಜನ ಹಾಕಿ ಯಾರು ಜಾಸ್ತಿ ಜನ ಹಾಕಿಲ್ಲ ಅವಾಗ ಮಾರ್ ಮೆಣಸಿನ್ ಕಾಯಿ ಮಾರ್ ಟಿಕೆಟ್ ರೇಟ್ ಹೆಚ್ಚಿಗಾಗಿ ಬಿಟ್ಟು
ಹಾ ಹಾ
ಹ ಮಿನಿಮಮ್ ಒಂದ್ ಎಕರೆಗೆ ಹದ್ನೈದು ಕ್ವಿಂಟಲ್ ಆಗುತ್ತೆ ಗೊತ್ತಾ
ಹದ್ನೈದ ಎಕರೆಕ್ಕೆ ಒಂದ್ ಕ್ವಿಂಟಲಾ
ಅಲ್ಲ ಒಂದ್ ಎಕರೆಗೆ ಹದ್ನೈದು ಕು್ಂಟೆಲ್
ಒಂದ ಎಕರೆಗೆ ಹದಿನೈದು ಕ್ಂಟೆಲ್ಾ ಹಾ ಹಾ
ಹ ಬ್ರೋ ನೀವ್ ಏನ್ ಜಾಸ್ತಿ ಮಾತಾಡ್ತಾ ಇಲ್ಲಾ ನೀವ್ ಏನ್ ಮಾಡಿದ್ರ ನಿಮ್ದು ಹೊಲ ಮನೆ ಆಯ್ತಾ
ನಮ್ದ ಇಿಲ್ಲಾ ಬ್ರೋ ನಮ್ ತಾತ ಮುತ್ತಾತ ವರಿಗೆ ಹೊಲಾ ಇದ್ದಿದೆಲ್ಲ ನಮ ತಂದೆ ತಾಯಿಗೂ ಹೊಲ ಇಲ್ಲ ನಮ್ಗೂ ಹೊಲ ಇಲ್ಲ ನಮ ತಂದೆ ತಾಯಿನೇ ಅವ್ರ ಆ
ಯಾಕೆ ನಿಮ್ದದ್ ತಾತ ಅವರು ನಿಮ್ ತಾತ ಅವರು ದುಡ್ದಿಲ್ವಾ
ನಮ್ ತಾತನ್ ತಂದೆ ಇದ್ರಲ್ಲ ನಮ್ಮ ಅಜ್ಜ ಏನಂತಾರ ಅದಕ್ಕೆ ನಮ್ ತಾತನ್
ಮುತ್ತಾತಾ ಮುತ್ತಾತಾ ಮುತ್ತಾತಾ
ಹಾ ಮುತ್ತಾತ ಅವ್ರ ಮುತ್ತಾತನ್ ಬ ಅಲ್ಲಿ ಆ ಐವತ್ ಕುರಿ ಹೊಲ ಇತ್ತಂತೆ
ಐವತ್ತು ಕೂರ್ಗಿ
ಹಾ ಅದು
ಆಗತ್ತೆ ಗೊತ್ತಾ
ನನ್ಗೆ ಅದ್ರ ಬಗ್ಗೆ ಲೆಕ್ಕ ಎಲ್ಲ ಬ್ರೋ
ಇಪ್ಪತ್ ಎರಡು ನೂರು ಎಕ್ಕರ್
ಎಕ್ರಲ್ಲ ನಮ್ ಪೂರ ನಮ್ ಬೇರೆ ಊರಲ್ಲಿ ಅವ್ರ ನಮ್ ತಾತ ಬೈ ಮೆಸ್ಸು ನಾವ್ ಅಲ್ಲೇ ಇದ್ದಿದ್ರಂದ್ರೆ ನಾವ್ ರಾಜನಾಗಿರ್ತಿದ್ದೆವು ಆದ್ರೆ ನಮ್ ತಾತ ಏನ್ ಮಾಡಿದ್ರು ಅದೆಲ್ಲಾ ಬಿಟ್ಕೊಂಡು ನಮ ಅದ ಮುತ್ತಾ ತಾ ಮುತ್ತಾತ ಏನ್ ಮಾಡಿದ್ರು ಹಾ ತ ಅವಾಗನು ಗೊತ್ತ ಲ್ಲ ಆವಾಗಿನ ಕಾಲ ಹೆಂಗೆ ಅಂತೆ ಅವಾಗ ಸುಮನೆ ಹಿಂಗೆ ಬಿಟ್ಟು ಹಾಕೊಂಡ್ ಹೋದ್ರು ಅಷ್ಟೇ ಬಿಟ್ಟ ಹಾಕ ಕೊಂಡ ಹೋದ್ರು ನಮ ತಾತ ಏನ್ ಮಾಡಿದ್ರು ನಮ್ ತಾತನು ಆ ಕಡೆ ಈ ಕಡೆ ತಿರುಗಾಡ್ಕೊತ ಬೇರೆಯವ್ರಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ತಿರುಗಾಡ್ಕೋತ ಹೋಗದ್ರು ಅದು ಅಲ್ಲಿ ಬೇರೆ ಬೇರದವ್ರು ಏನ್ ಮಾಡ್ರು ತಮ್ಮ ವಷ ವಶದಲ್ಲಿ ತೆಗೆದುಕೊಂಡ್ ಬಿಟ್ರು ಅವರು ಇಷ್ಟು ಹೊಲ್ಗಳು
ಬೇರೆರು ಖರೀದಿ ಮಾಡಿಕೊಂಬಿಟ್ರ ಅವಸರ
ಎಷ್ಟು ಅವರು ವರ್ಷದಲ್ಲಿ ಮಾಡ್ಕೊಂಡ್ರು ಅವರು ಅಷ್ಟ ಆದ್ರೂ ನಾವುನು ಕೇಸ್ ಮಾಡಿದೆೆವು ನಮ ನಾವ ಎಲ್ಲಾ ಕೂಡಿ ನಮ ನಾವು ನಮ್ ಚಿಕ್ಕಪ್ಪದವರು ಎಲ್ಲರು ಕೂಡಿ ಬಟ್ ಅದು ಕೇಸು ನಮ ಕೈಲೆ ಹೊಳ್ಳಿಲ್ಲ ಅವಾಗಿನ ಕಲ್ದವರು ಯಾರಾರ ಇದ್ರ ಅಂದ್ರೆ ನಡತಿತ್ತು ಕಾಲದವ್ರು ಯಾರು ಇದ್ದಿದ್ದಿಲ್ಲ ಈಗಿನ ಕಾಲದಲ್ಲಿ ಎಲ್ಲಾ ಸತ್ತ ಹೋಗಿದ್ದು ಇದ್ರು ಹಂಗ ಹಾಕ್ಯರೆ ಆ ಹೊಲ ಕೇಸು ಕೇಸಲ್ಲಿ ನಾವು ಫ್ಲಾಪ್ ಆದೆವು ನಮ್ಮ ತಾತನುೂ ಇದಿದ್ದಲ್ಲ ನಮ್ಮ ತಾತನುೂ ಅವ್ರ ಕೈಯಲ್ಲಿ ದುಡ್ದು ಮಕ್ಕಳು ಸಾಕಿ ಮದ ಅವದು ಎಲ್ಲ ಮಾಡಿದ್ರು ಹಗೆ ನಮ್ಮ ಪಪ್ಪಾನೂ ನಾವು ನಾವು ಮೂ ನಾಲ್ಕು ಮಂದಿ ಮಕ್ಕಳು ಹ ಈಗ ಹಂಗೆ ನಮ್ ತಂದೆ ತಾಯಿನ ನಮ್ಗೆ ಅವ್ರ ಕೈ ಮೇಲೆ ದುಡ್ದ ಹಾಕತಿದ್ದಾರೆ ಈಗ ಈಗ ಒಬ್ಬ ಬಿ ಎಡ್ ಮುಗಿದೆ ಇನ್ನೊಬ್ಬ ಪಿ ಎಸ್ ಅಬಿದ್ದಾನೆ
ಹ
ನಾನು ಇನ್ನ ಸೆಕೆಂಡ್ ಪ್ಯೂ ಅಲ್ಲಿ ಓದುತ್ತಿದ್ದೇನೆ
ಸೆಕೆಂಡ್ ಪಿ ಸಿ ಅಲ್ಲಿ ಓದತ್ತಿದ್ರಾ ಸೆಕೆಂಡ್ ಪಿ ಸಿ ಏನ್ ಮಾಡಿದ್ರಾ ಸೈನ್ಸ್ ಸೈನ್ಸ್ ಮಾಡಿದರ ಏನ ಆರ್ಟ್ಸ್ ಮಾಡಿದ್ರಾ
ಸೈನ್ಸ್ ಮಾಡಿದ್ದು ನಾನು
ಸೈನ್ಸ್ ಅಲ್ಲಿ ಏನು ಜಾಸ್ತಿ ಡಿಫಿಕಲ್ಟ್ ಅನ್ಸ್ತಿದೆ ನಿಮ್ಗೆ ಓದಕ್ಕೆ
ಸ್ವಲ್ಪ ಮ ಸೆ ಒಂದ್ ಸ್ವಲ್ಪ ಹೆಚ್ಚಿಗೆ ಟೆನ್ಷನ್ ಕೊಡುತ್ತಿದೆ ಅದ ಒಂದ್ ಸ್ವಲ್ಪ ಮ ಮೇಡಮು ಸರಿಯಾಗಿ ತಿಳಸ ಇಲ್ಲ
ಹಾ ಹ ಹೌದಾ ಮೇಡಮ್ ಚೆನ್ನಾಗಿ ತಿಸ. ತ ಇಲ್ವಾ
ಎಲ್ಲ ಬರುತ್ತಾರೆ ನೆ್ದು
ಹಾ ಹೇಳಿ
ನಿದ್ದ ಗಣಲ್ಲಿ ಬರುತ್ತಾರೆ ಬೋರ್ಡ್ ಮೇಲೆ ಬರುತ್ತಾರೆ ಹೋಗ್ಬಿಡ್ತಾರೆ ಅವರು ಸ್ವಲ್ಪನುೂ ತಿಳಿಸಿ ಹೇಳೋುದಿಲ್ಲ ಇದು ಇಲ್ಲಿ ಬರುತ್ತೆ ಇದು ಹಿಂಗ ತೆಗೆದಕೊಳ್ಳೋಬೇಕು ಅಂತ ಸ್ವಲ್ಪನು ಕ್ಲಿಯರಿಟಿಿಯಾಗಿ ಹೇಳೋುದಿಲ್ಲ ಬರುತ್ತಾರೆ ಬೋರ್ಡ್ ಮೇಲೆ ಬರುತ್ತಾರೆ ತಿಳಿತಾ ಅಂತಾರೆ ಒಂದಿಬ್ರಿಗೆ ಯಾರ ಯಾರ ತಿಳೀಿತ ಅಂದ್ರೆ ಮುಗಿದೋಯ್ತು ಹಾ ತಿಳಿತ ಅಂದಕ ಅವ್ರು ಅಂದ್ ಬಿಡ್ತಾರೆ ಮುಗೀತು ಅವ್ರು ಹೋಗ್ಬ ಬಿಡ್ತಾರೆ
ಇತ್ರರಲ
ಎಲ್ಲಬ್ರು ಹಂಗೇನ ಇಿಲ್ಲಾ ನಾವ ನಾವ್ ಯೂಟ್ಯೂಬ್ ಕ್ಲಾಸ್ ಲಾಸ್ಟ್ಗ ಐತಲ್ಲಾ ನಮ್ ಇಂಡಿಯಾದಲ್ಲಿ ಇದೇ ನಡಿಯೋುದು ಕ್ಲಾಸ್ಗಿಂತ ಯೂಟ್ಯೂಬ್ ಕ್ಲಾಸ್ಗಳೆ ಹೆಚ್ಚಿಗೆ ನಮ್ ಸಪೋರ್ಟ್ ಹಿಡಿದ್ದು
ಹಾ ಹೌದೌದು ಈಗ ಫಸ್ಟ್ ಅಂದ್ರೆ ಆನ್ಲೈನ್ ಕ್ಲಾಸ್ೇ ಬೆಸ್ಟ್ ಅನಿಸತಿದ್ದಾರೆ ಎಲ್ಲಾರು ಹಂಗೆ ಅನಸ್ತದೆ ಎಲ್ಲಾರು ಹಂಗೆ ಅನ್ಕೊ ಅನ್ಕತ್ತಿದ್ದಾರೆ ಬೆಸ್ಟ್ ಕ್ಲಾಸ್ ಅಂದ್ರೆ ಆನ್ಲೈನ್ ಕ್ಲಾಸ್
ಏ್ ಮತ್ತ ಏನ್ ಮಾಡ್ಬೇಕಬ್್ರರು ಎಲ್ಲಾ ಈಗ ಆಫ್ಲೈನ್ ಕ್ಲಸ್ ಅಲ್ಲಿ ಸರಿಯಾಗಿ ಯಾರು ಹೇಳುತ್ತಿಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಒಂದ್ ಸ್ವಲ್ಪ ಬೆಟ್ಟ ತರು
ಹ್ಮ್ ಆನ್ಲೈನ್ಲ್ಲಿ ಬೆಟರು ಯಾಕೆಂದ್ರೆ ನಮಗ್ ಏನ್ೇಏನ್ ಬೇಕಂತ ಅವ್ರಗ ಗೊತ್ತಿರ್ತೆೇ ಅವರು ಕೂಡ ಎಕ್ಸ್ಪೀರಿಯನ್ಸ್ ಜಾಸ್ತಿ ಜಾಸ್ತಿ ಇರುತ್ತೆ ತ್ತ ಅವರು ಈಗ ಹೆಂಗ ್ರ ಅವರು ಚೆನ್ನಾಗಿ ಹೇಳಿದರು ಅಂದ್ರೆ ಅವರು ಲೈಕ್ ಸಬ್್ರ ್ರ ವ್ಯವು ಜಾಸ್ತಿ ಸಿಗತಾವ ಅದಕ್ಕೋಸ್ಕರ ಅವು ಎಷ್ಟ ಎಷ್ಟ ಆತದ ಅಷ್ಟು ಚೆನ್ನಾಗಿ ಹನ ಹೇಳ್ತಾರೆ ಗೊತ್ತಾ
ಅದೇ ಬ್ರೋ ಅದಕ್ಕೆ ನಾನು ಅಷ್ಟು ತಲೆ ಕೆಡ್ಸಕಲಿಲ್ಲ ಅದ್ಕ್ಕೆ ಸುಮ್ನೆ ಬಿಟ್ಟಾಕೋ ಬಿಿಟ್ಟೆ ಬೇಡ ಮೇಡಮ್ಗೆ ನಾನೇ ನನ್ಗೆ ಏನ್ ಡೌಟ್ಸ್ ಇರುತ್ತೆ ಅದು ಪೂರ್ತಿ ಸರ್ಚ್ ಮಾಡ್ಬಿಡ್ತೀನಿ ಯೂಟ್ಯೂಬ ಅಲ್ಲಿ ಒಂದ್ ಸ್ವಲ್ಪ ಸ್ಪ ಬಿಡ ನೋಡ್ತೀಿ ಇ ಅಂದ್ರೆ ಚಾರ್ ಜಿಟ ಕಳ್ತಿನಿ ಚಾರ್ ಜಿ ಒಂದ ಸ್ವಲ್ಪ ನಮ್ಗೆ ಎಲ್ಪ್ ಮಾಡುತ್ತೆ
ಹಾ ಹೌದು ಅದು ಕೂಡ ಆರ್ಟಿಿಯಲ್ ಇಂಟೆಲಿಜೆಂಟ್ ಅದು ಕೂಡ ಜಾಸ್ತಿ ಎಲ್ಪ್ ಮಾಡ್ತಾ ಇದೆ ಈಗೆಲ್ಲಾ ನಮ ಜನ್ರೇಷನ್ಗೆ
ಹಾ ಮತ್ತೆ ಅದ ಅದರಿ ನಾನು ಅಂಜಲಿಲ್ಲ ಅದಕ್ಕೆ ತೆಗಬಹುದು ರಿಸಲ್ಟ್ ಅಂತಿ ಅನ್ಕೊಂಡಿದ್ದೇನೆ.
ಹಾ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ತ. ತರ ಅವರು. ಆನ್ಲೈನ್ ಕೇಳಿ. ಆನ್ಲೈನ್ಲ್ಲಿ ಯಾವ್ದ ರೆಫರ್ ಮಾಡ್ತೀರಾ ಯಾವ್ದಾದ್ರೂ ಗೊತ್ತತ್ತ ನಿಮ್ಗೆ
ನನ್ಗೆ ನಾನ್ ಅಂತ್ರ ಪ್ರಕಾಶ್ ಅಂತಕರೆ ಐತೆ ಒಬ್ನು ಯೂಟ್ಯೂಬರ್ ಯಾರು
ಹ ಯೂ್ಯೂಬರ್ ಕ್ಲಾಸ್ ಟೀಚ್
ಹಾ ಪ್ರಕಾಶ್ ಹಾ ಅವರು ಚೆನ್ನಾಗಿ ಹೇಳ್ತಾರೆ ಮತ್ತೆ ಆನ್ಸರ್ ಫಿಸಿಕ್ಸ್ರಯ ಹೇಳ್ತಾರೆ
ಕಾನ್ಸರ್ ಫಿಸಿಕ್ಸ್ ಚೆನ್ನಂಗ ಕಾನ್ಸರ್ ಯಾವಾಗ್ಲೂ ಫಿಸಿಿಕ್ ನೀರ್ ಹಾಕತಾರ
ಮತ್ತ ಯಾವ್ದ್ ಹೇಳಕತಿತ್ತ
ಹ ನಗೋ ಬರ್ತದೆ ಹ ನಿಮ ಕಡಕ
ಎಲ್ಲಾ ಸುಮ್ನೆ ಜೋಕ್ ಮಾಡಿದ್ದು
ದಾ ಇಲ್ಲ ನೀವು್ ಜೋಗ ನೀವ ಜೋಕ್ ನೀನ್ ಚೆನ್ನಾಗಿ ಮಾಡ್ತಿದರ ಇಗ ಆಗುತ್ತಾ ನನ್ ನಗು ಬರುತ್ತ ತದೆ ಆ ಜೋಕ್ ಕೇಳಿ
ಏ್ ಏನ್ ಮಾಡತರಾ ಬಬ್್ರೋ ನಾನು ಸ್ವಲ್ಪ ಕಷ್ಟದದಲ್ಲಿ ಇದೀನಲ್ಲ ಒಂದ ಸ್ವಲ್ ಮೈಂಡ್ ಫ್ರೀ ಮಾಡೋಕೆ ಒಂದ ಸ್ವಲ್ಪ್ ಜೋಕ್ ಹ ಹೊಡತಿರ್ ನ್ನಡ ನನ್ನಡವರ್ಕ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನಿಮ್ ಮೈಂಡ್ಂದ್ ಸ್ವಲ್ಪ ಫ್ರೆಶ್ ಅನಿಸಸ್ತೆ ಮತ್ತೆ ನನ್ ಮೈಂಡ್ಂದ್ ಸ್ವಲ್ಪ ಫ್ರೆಶ್ ಅನಸ್ತತೆ ತದೆ
ಹೌದೌದೌದು ಚೆನ್ನಾಗಿದೆ ಚೆನ್ನಾಗಿದೆ ಏನ ಏನ್ ಮಾಡಂಗಿಲ್ಲ ಹಾ ಹೌದೌದು ಇಷ್ಟು ರೈಸ್ ಕಂಪ್ಲೀಟ್ ಕಡಿ ಮಾಡ್ಬೇಕು ಈಗಾದ್ರೆ ಮಾಡಿ ನಗ್ಬೇಕು ನಗ್ತಾ ಇರ್ಬೇಕು ನೀವು ಒಬ್ಬೇ ಬರ್ ಯಾರಂದ ದೋಸ್ತ್ಸ್್ರ ಕರ್ಕೊಂಡ್ ಬರ್ತ ಚೆನ್ನಾಗಿದೆ
ಎಲ್ಲಾ ಮಾಡ್ಕೊಬೇಕಲ್ಲ ಗರು ಇನ್ನೇಿಲ್ಲ ಅಂದ್ರೆ ನಡೋದಿಲ್ಲ
ನಿಮ್ ಗುಣಲಕ್ಷಣ ಚನ್ನ ಚೆನ್ನಾಗಿದೆ ಚೆನ್ನಾಗಿದೆ ಆಯ್ತು ತಗೊಳ್ಳಿ ಸ್ವಲ್ಪ ನನ್ ಕೆಲಸ ಬಂದಿದೆ ನಿಮ್ ಮತ್ತೆ ನಿಮ್ ಸೆಕೆಂಡ್ ಇಯರ್ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಆಮ್ಯೆ ಫೋನ್ ಹಚ್ತೀನಿ ನಾನು
ಓಕೆ ಓಕೆ ಬರೋ ಕೆ ಗುಡ್ ನೈಟ್